ಓ ಸ
ಹಾ, ನಮಸ್ಕಾರಿಎಲ್ಲಾ ದೊಡ್ಡ ಮಂದಿಗೆ ಹೆಂಗದೀರಿ.
ಹ್ಮ, ಆರಾಮ್ ನೋಡ್ರಿ ನೀವ್ ಆರಾಮ್ರಿ
ಹಾ, ಎಲ್ಲಾ ಆರಾಮ್ ನೋಡ್ರಿ ನೀವ್ ಹಂಗಿದೀರಿ.
ರಾಮಿವ ನೋಡ್ರಿ, -
ಏನ್ ಮಾಡ್ತಾ ಇದ್ದೀರಿ.
ಏನ್ ಇಲ್ರಿ, ಏನ್ ಇಲ್ರಿಮತ್ತ್ ಯಾವ ಬಿಸ್ನೆಸ್ ಇಲ್ಲ ಏನಿಲ್ಲಾ ತಲಿಕರಾಬ ಆಗಿ ನಿದ್ದಿನೇ ಬರ್ಲತಿಲ್ರಿ.
ಹೌದಾ, ಎಂಡ್ರು ಮಕ್ಕಳಾರ ನಿನ್ಗೆ ಮಕ್ಕಳಾದ್ರೆ ಎನ್ರ ರ ಹೋಗ್ ಮಕ್ಕು ಹನ್ನೆರಡು ಗಂಟೆ. ಗ ಏನ್ ಫೋನಲ್ಲಿ ಮಾತಾಡ್ತೀಯ ನೀನು.
ಸರಿನಾ
ಇನ್ನಾ ಮದ್ವಿ ಆಗಿಲ್ಲ ಸುಳ್ಳು ಹೇಳ್ಬೇಡಪ್ಪಾ ಇನ್ನಂದು ಆದ್ರೆ ಹೆಣ್ಣು ನೋಡ್ತಿವಿ. ಇಲ್ಲ- ಇಲ್ಲ ಕೇಳುವ ಇಲ್ಲೇ ಇನ್ನೊಂದು ಹೆಣ್ಣು ನೋಡ್ತಿವಿಆದ್ರೆ ಸುಳ್ಳು ಹೇಳಕ್ ಹೋಗ್ಬೇಡ. ನೀ ಹೇಳಕುಲ್ಲಾ ನನಗ ನನ್ಗೆ ಇನ್ನೊಂದು ಬೇಕಪ್ಪಾ ಹೆಣ್ಣು ಎಲ್ಲಿರ ನೋಡಂತ ಹೇಳು ಏನ ನೋಡ್ತೀನಿ. ಮದ್ವೆ ಹಾಕ್ಯಾರ್ನು ಆಗಿಲ್ಲ ಅಂದ್ರೆ ಹೆಂಗೋ
ಏಯ್ ಇಲ್ರಿಮದ್ವೆೆ ಆಗಿಲ್ರಿ ಸರ್ ನನ್ಗೆ. ಎಲ್ಲಾರ ಇದ್ರೆ ನೋಡ್ರಿ ಸರ್ ನಿಮ್ ಕಡೆಲ್ಲಾ
ಏಯ್, ಒಂದ್ ಆದ್ ಬಿಡೋಪ್ಪಾ ಕಣ್ಣು ಇಲ್ಲಾರ್ದು ಮಡಳ್ಕೊತೀಯ.
ಏ ನೋಡ್ರಿ ಸರ್ ಯಾವ್ದ್ಯಾಕ್ ಇರ್ಲಕಿ ನಮಗ ಏನ್ ಜೀವನ ಮಾಡ್ಕೋಂ ತಿನ್ನಕ್ಕೆೆ.
ಲಾಕ ಸುಮ್ಮ ಎಣ್ಣ ತಗಲಾಕ
ಹ ಜೀವನ ಮಾಡ್ಕೊಂತ ಸರ್ ಅದು ಎಲ್ಲ ನಮ್ಮ ಮಾಮೂಲ್ಯ ನಡದೆ ನಡುತ್ತೆ.
ಹೌದಾ, ಆಯ್ತಪ್ಪಾ ನೀ ಬಿಸ್ನೆಸ್ ಏನ್ ಮಾಡ್ತತಿವಿ ಹೇಳ ಒಂದ ಹುಡುಗಿ ಐತಿ ನೋಡ್ತಿನಿ ಚೆನ್ನಾಗಿ.
ಹ್ಮ್, ಹೌದ್ರಿ ಈಗ ಸರ್ ಪ್ರೆಸೆಂಟ್ ಅಂದ್ರ ಯಾವ್ದ ಬಿಸ್ನೆಸ್ ಇಲ್ರಿ, ನಿಮ್ ಕಡೆ ನಿಂತ ಯಾವ್ದ ಇದೆ ಬಿಸ್ನೆಸ್.
ಒಂದ್ ಬಿಸ್ನೆಸ್ ಹಾಕ್ ಕೊಡ್ತೀನಿ ಮಾಡ್ತೀರಾ..
ಹೌದ್ರಿ, ಹೇಳ್ರಿ ಸರ್ ಯಾವ ಬಿಸ್ನೆಸ್ ಇದೆ.
ಇಲ್ಲೇ ಕುರಿ ಸಾಗಾಣಿಕೆ ಮಾಡಿದ್ದೈತಿ ಒಂದು ದಿಡ್ನೂರು ಕುರಿಗಳು ಇದ್ದಾವೆ.
ಹಾ, ರಿ
ಅದು ಮೆಂಟೈನ್ ಮಾಡ್ಕೊಂತ ಹೋಗ್ಬೇಕ ನೋಡು.
ಅದಕ್ಕೆ ರೊಕ್ಕ ಎಲ್ಲಿಂದ ತಂಬರ್ಬೇಕು ಅಂತ ಹೇಳ್ಬೇಕು ಸರ್ ನೀವು.
ಇಲ್ಲ ನಂದು ಐತೆ ಒಂದ ಎರಡ್ ನೂರ ಕುರಿ ಐತೆ ನಂದ ಒಂದ ನೂರ ಐವತ್ ಅದಾವ. ಹಾ ನಮ್ ದೋಸ್ತ್ ಒಂದ ಐವತ್ತ ಅದವಾ ಅಲ್ಲಿ ಏನಿಲ್ಲ ಕುರಿಗಳು ಮೇಂಟೇನ್ ಮಾಡ್ಬೇಕು ನೀನು.
ಹ್ಮ್, ಮಾಡ್ತ್ನಲ್ರಿ ಸರ್ ಸ್ಯಾಲ್ರಿ ಸಂಬಳ ಎಷ್ಟಿದೆ ನಮ್ಗೆ. -
ತಿಂಗಳಾ,, ಮೂವತ್ತರಿಂದ ಮೂವತ್ತೈದು್ ಸಾವಿರ ತನ ಕೊಡ್ತೀವಿ ಮೂರಟೈಮ್ ಊಟ ಕೊಡ್ತೀನಿ. ಮತ್ತ ಇರ್ಲಾಕ ರೂಮ್ ಕೊಡ್ತೀನಿ. ಯಾವದ್ರ ಒಂದು ಚೆನ್ನಾಗಿ ಹೆಣ್ಣು ನೋಡ್ ಕೊಡ ಲಗ್ನ ಮಾಡಿ ಕೊಡ್ತೀನಿ.
ಹೌದ್ರಿ, -
ಹ, ನೀವ್ ಅಗ್ರೇಮಂಟ್ ಮಾಡ್ಬೇಕು ಎರಡ್ ವರ್ಷ ತನ ಎಲ್ಲಿ ಕೆಲ್ಸ ಮಾಡಲ್ಲ ಅಂತ.
ಹಂಗೇರಿ ಅದು ಅಗ್ರಿಮೆಂಟ್ ಮಾಡ್ಲಾರು ಅಂದ್ರೆ, ಅಗ್ರಿಮೆಂಟ್- ಅಗ್ರಿಮೆಂಟ್ ಮಾಡ್ಲಿಲ್ಲ ಅಂದ್ರೆ ಕೊಡೋದಿಲ್ಲ ಸರ್ ನಿಮ್ಗೆ
ಇಲ್ಲ ನಿನ್ ಮೇಲೆ ವಿಶ್ವಾಸ ಐತಿ ಬೇರ್ರ ಹಂಗಗೆ ಇಟ್ಕೊಂಡಿನ ಅ
ಹಾ ಹ್ಮ್ ಹ್ಮ್ ಇಲ್ಲ ಸರ್ ಹಂಗಾದ್ರ ಇಲ್ಲ ಸರ್ ಈ ಸವಲ್ದ ಪ್ರೆಸೆಂಟ್ ಬರಕ್ ಆಗಲ್ಲ ಸರ್ ನೋಡ ಸರ್ ಅವ್್ರ ಖಾಲಿ ಇದ್ದಂದ್ರೆ ಸ್ವಲ್ಪಫೋನ್ ಮಾಡಿ ಹೇಳ್ತೀನಿ ಸರ್ ನಿಮಗೆ ಹೌದೆ ಈದ ನೀ್ ಬರ ಕುರಿ ಸಾಗಿಕೆ ಬಿಸ್ನೆಸ್ ಮಾಡತ ಅಂದಂಗ ಆಯ್ತು
ಹಾ ಮಾಡ್ಲಾ ಆತವ ನೋಡಪ್ಪ
ಸರ್ಂದ ನಮದೇ ಕುಡಿ ಸಾಗಾಣಿಕೆ ಮಾಡ್ಬೇಕಂದ್ರೆ ಎಷ್ಟು ರೊಕ್ಕ ಖರ್ಚಾಗುತ್ತೆ ಸರ್
ಅದು ನೋಡಪ್ಪಾ ನೀವು ಈಗ ಫ್ಮ್ ಹೌಸ್ ಮಾಡ್ಬೇಕಂದ್ರೆ ನಿಮ್ಗೆ ಐದ್ ಲಕ್ಷದಗುತ್ತವೆ
ಹಾ ಮತ್ತರಿ
ಹಾ ಐವತ್ ಲಕ್ಷ ಐದ್ ಲಕ್ಷ ಅದಕ್ಕೆ ಹೋದ್ರೆ ಮತ್ತ ಒಂದು ಕುರಿ ತೋಲಾಕ್ ಹೋದ್ರೆ ನಿನ್ಗೆ ಐದ್ ಸಣ್ಣ ತೋಬೇಕಂದ್ರನು ಐದ್ನ ಸಾವಿರ ರೂಪಾಯಿ ಮ್ಯಾಗೆ ಬರ್ತದೆ ಹಾ ಈಗ ನಿನ್ ಬಲ್ಲ ಅಮೌಂಟ್ ಎಷ್ಟಿದೆ ರ
ಸದ್ಯಕ್ಕೆ ಏನ್ ಒಂದ್ ರೂಪಾಯಿ ಇಲ್ರಿ ರ ಸಾಲ ತೊೊಂಡ್ಕ ಬರ್ಬೇಕಕ್ ಮಾಡಿದೀರ್ ನಿಮ್ಮ್ ಹತ್ರ.
ಈ ಏನ್ ಮಾಡ್ಲಾತೀನಿ ಅದೇ ಹೇಳಿದ್ ಕೇಳೋ ನನ್ನ ಒಳ್ಳೆ ಬಾಣಿ ಒಂದ್ ವರ್ಷ ಕೆಲ್ಸ ಮಾಡು.
ಹ್ಮ್.
ಏನಿಲ್ಲ ಅಂದ್ರೆ ಒಂದ್ ವರ್ಷಕ್ಕೆ ಎಷ್ಟ ಆಾಗುತ್ತೆ ಗೊತ್ತಾ. ಒಂದ್ ಮೂರ್ ಲಕ್ಷ ರೂಪಾಯಿ ಕೊಡ್ತೀನೆ. ಮೂರ್ ಲಕ್ಷ ತೊಂಡು ಸಣ್ಣ ಫಾರ್ಮ್ ಹೌಸ್ ಮಾಡಂತ ನನ್ನ ಬಲ್ಲಿಿ ಇದ್ದ. ಇದು ಒಂದು ಐವತ್ ಕುರಿ ಕೊಡ್ತೀನಿ ನಿನಗೆ.
ಹಾ ರೇ.
ಅದೇನ್ ನೋಡ ಮೈಂಟೈನ್ ಮಾಡ್ಕೊಂಡು ತೋಗಂತ.
ಹ ಕುರಿ ಪುರ ನಮಗೆ ಏನ್ ಸರ್ ಮಹೇಶ್ಗೆ.
ಮ ಮಹೇಶ್ಗೆರಿ ಅವು ಯಾವ್ ಮರಿ. ಇಟ್ಟಿರ್ತಾವಲ್ಲ ಅವು ಮರಿ ನಿನ್ನ ಕುರಿಗಳು ನನ್ನು. ಎಲ್ಲಾ ಪೂರಾ ಕೊಟ್ಟ ಬಿಿಟ್ರ ನೀ್ ಮಯಸ್ಸ ಯಾವ್ಯಾವ್ ಪ್ರೆಗ್ನೆಂಟ್ ಇರ್ತಾವಲ್ಲ. ಕುರಿಗಳು ನೀನ್ ಕೊಡ್ತೀನಿ.
ಹ್ಮ್ ಅದೇ.
ಅದು ಡಿಲಿವರಿ ಮಾಡ್ಕೊಂಡು ನನ್ ಕುರಿ ವಾಪಸ್ ಕೊಡುುವ.
ಡೆಲಿವರಿ ಮಾಡ್ಕೊಬೇಕ್ರೀ.
ಆ ಮತ್ತ ಅದು ಈ ಈತಾವ ಎಲ್ಲಾ ಕುರಿಗಳು.
ಹ್ಮ್ ಹ್ಮ್ ಹ್ಮ್ ಹ್ಮ್ ಹಂಗಿರಿ ಸ ಈತ ಒ್ ನಮ್ ಇ್್ ಇಂಗ್ಲಲಿಷ್ ತಿಳಿದಿಲ್ಲ ಸರ್ಮಗೆ ಸ್ವಲ್ಪ. ಹಾ.
ಹೌದಾ ಸ್ವಲ್ಪ ಸ್ವಲ್ಪ ತಿಳಬೇಕಪ್ಪಾ ಹಂಗಂದ್ರೆ ಹೆಂಗು.
ಸ್ವಲ್ಪ ಈ ಸ ನಿಮ್ಮ ಹತ್ರ ಮಾತಾಡಕತ್ತ ಕಲಿತೀವಿ ಸರ್.
ಹ ಕಲ ಅತ ಅದು ಕುರಿಗಳು ಇದ್ಮೇಲೆ ಏನ್ ಮಾಡ್ಬೇಕು ನೀ. ಒಂದ್ ಎರಡ್ ತಿಂಗಳು ಹಾಲ್ಗಿಲ್ ಸರಿಯಾಗಿ ಕುಡಿಸಗರಿ ಕುರಿಗಳು ನಾನ ವಾಪೀಸ್ ನನ್ ಕೊಡ್ಬೇಕು. ಯಾಕಂದ್ರೆ ಹೇಳು ನೀನ್ ಇಲ್ಲ ನೀನು ನನ್ನ ಕುಚಕ್ಕೂ ದೋಸ್ತಿ. ಅಂತ ಹೇಳತೀನಿ ಇಂತ ಆಫರ್ ಯಾರು ಕೊಡಲ್ಲ ನಾನು.
ಹೌದ್ರಿ ಆ ಕುರಿಗಳು ನಾನು ತೋೊಂಡದ್ರೆ ಏನ್ ಮಾಡ್ತ. ರಿ ಸರ್ ನೀವು.
ಏ ತಗೋಪ್ಪಾ ನಿನ್ಗಿಂತ ಹಚ್ಚಿಗನು ನನ್ ಬರ್ಲಿ ಕೋಟೆನಂತಲ್ಲ ರೊಕ್ಕ ಇದಾಗ.
ಕೋಟಿ ಗಟ್ಲೆ ರೊಕ್ಕ ಇದ್ಮೇಲೆ ಹೆಂಗ್ರೀ ಸರ್ ಒಂದ್ ಐದ್ ಲಕ್ಷ ರೂಪಾಯಿ ನಮ್ಗೆ ಶಾನ್ ಪಾಶ. ಕನ್ನ ಅಂತ ಇದನ್ರಿ ಸರ್ ಅವ್ನಿಗೆ ಐದ್ ಲಕ್ಷ ರೂಪಾಯಿ ಅಕೌಂಟ್ ಟ್ರಾನ್ಸ್ಫರ್ ಅದ್ ಮಾಡಿ ಸರ್.
ಅವರು ನನ್ು ಕೇಳಲಲ್ಲಲ್ಲ ಅದಕ್ಕೆ.
ಹೇಳರಿ ನನ್ನ ನನ್ನ ಅಕೌಂಟ್ ಬಂದ ಈ ಸದ ನನ್ನ ಅಕೌಂಟ್ ಬಂದ ರೀ ನನಗೋಸ್ಕರ ಅವ್ರ ಟ್ರಾನ್ಸ್ಫರ್. ಟ್ರಾನ್ಸ್ಫರ್ ಮಾಡಿ
ಇಲ್ಲಾಪ್ಪಾ ಹಂಗ್ ಮಾಡ್ಲಕ್ ಬರ್ಲ್ಲ ಎಲ್ಲಾರರು ಹಿಂಗೆ ನನ್ ದೋಸ್ತರು ಬಾಳ್ ಮಂದಿ ಯಾರ ಹಿಂಗೆ ಕೊಡ್ತಾ ಕೊಡ್ತಾ ಹೋದ್ರೆ ನ ನಾನು ಒಂದ್ ದಿನ ನಿೆನ್ನಂಂಗ ಆಗುತ್ತೇನೆ.
ನಂದಂಗ ಆಗೇತ್ರಿ ನಂದಂಗ ಆದ್ರೆ ಬಾಳ್ ಒಳ್ಳೇದಂತ ತಿಳ್ಕೋ್ರಿ ನೀವು.
ಇಲ್ಲಪ್ಪಾ ಗಾಡ ನನ್ಗೆ ನಾ ಎಷ್ಟ್ದೀನಿ ಅಷ್ಟ ಅಲ್ಲಿ ಆರಾಮ್್ದೀನಿ ಯಾರ್ದು ಟೆನ್ಷನ್ ಇಲ್ಲ ನನ್ಗೆ. ಹ.
ಹೌದ್ರಿ ಮತ್ತೆನಡ. ಪ್ಪಾ ನಿಮ್ಮ ಜೀವನದ ಬಗ್ಗೆ.
ನಮ್ ಜೀವನ ನೋಡ್ರಿ ನಮ್ ಜೀವನ ಇಷ್ಟೇ ಇದ್ದನ ಅರನ್ಸಿದೀನೋಸು. ಎಲ್ಲಾ ಸಂತೋಷದಿಂದ ಇದೀವಿ ನಾವು ಯಾರ್ದು ಟೆನ್ಷನ್ ಇಲ್ಲ ನನ್ಗೆ.
ನಿನ್ನಾ ಎಷ್ಟ ನಿನ್ನ ಎರಡ್ ಸಲ ಮಾಡ್ತಿರಿ.
ಏನು.
ಊಟ.
ಊಟ ನೋಡಪ್ಪಾ ದಿನಕ್ಕೆ ಮುಂಜಳೆ ಹೇಳ್ದ ಹನ್ನೆಡು ಗಂಟೆ. ಬ್ರಷ್ ಅದು ಮಾಡ್ಬೇಕಂದ್ರೆ ಒಂದ್ ಗಂಟೆ ಆಗುತ್ತದೆ ಒಂದ್ ಗಂಟೆ ಆದ್ಮೇಲೆ ನಾಶ. ನಷ್ಟ ಕ್ಯಾನ್ಸಲ್ ಆಗ್ಬಿಡ್ತೈತೆ ನಾಷ್ಟ ಕ್ಯಾನ್ಸಲ್ ಆಯತೆ ಸೀದಾ ಊಟ ಮಾಡ್ತೀವಿ.
ಹ್ಮ್
ಹಾ ಊಟ ಆದ್ಮೇಲೆ ಏನ್ ಮಾಡ್ತೆ ಮ ಸ್ವಲ್ಪ ಕೆಲ್ಸ ಇರ್ತದೆ ಆ ಕಡೆ ಈ ಕಡೆ ಮೈಂಟೆನೆನ್ಸ್ ಇರ್ತದೆ ನೋಡ್ಕೋಬೇಕು
ಹ್ಮ ದಿನಾ ಎರಡ್ ಜನ ಕೊಡ್ತೀರಿ
ಎಲ್ಲಪ್ಪ ನಿಮ್ಮ ಅಂತ ಇತ್ತವ್ರ ನಾಕೈದು ಮಂದಿಗೆ ಊಟ ಕೊಡ್ತೀವಿ ಅಷ್ಟೆ
ಕೇಳಿದೀಿ ನಾನು
ನಾನು ಅದೇ ಹೇಳ್ತಾ ಇದ್ದೀನಿ
ಹೇಳ್ರಿ ಊಟಾ ಇ ಹೇಳ್ರಿ ನಾನು ದಿನ ಏಷ್ಟ ದಿನ ಕುಡ್ತಿೀರಿ ಅಂತ ಇದನ್ನ ಎಷ್ಟ್ ಜ ಎಷ್ಟ ಜನ ಕೊಡ್ತಿೀರಿ ಅಂತ ನಿಮ್ಮದ ರೊಕ್ಕ ಬಾಳ ಅಲ್ರಿ
ಇಲ್ಲ ಬರ್ತಾರೆ ನಂಬಲ್ಲಿ ಒಂದು ಧರ್ಮಶಾಲಾ ಇದೆ
ಹಾ
ಅಲ್ಲ ಬಾಳ ಮಂದಿ ಬರ್ತಾರೆ ಲೆಕ್ಕ ಇಲ್ಲ ಅದಕ್ಕೆ
ಲೆಕ್ಕ ತಪ್ಪಿ ಬರ್ತಾರೆ ಅದು ಗಥಾಲದಲ್ಲಿ ಎಷ್ಟು ಮಂದಿ ಬರ್ತಾರೆ ಅಷ್ಟೊ ಮಂದಿ ಕೊಡ್ತೀರ ನ್ರಿ ಸರ್ ನೀವು
ಹಾ ಅಷ್ಟು ಮಂದಿ ಊಟ ಕೊಡ್ತೇವಿ ನೋಡ
ಊಟ ಕೊಡ್ತ್ರಿ ಇನ್ನ ರೊಕ್ಕನ ಕೊಡ್ತ ಮಾಡಿದೇರಿ
ಹ ಹಂ ಹೆಂಗ ಕೊಡ್ತೇವ ಪಾನಿ ಏನ್ರ ಏನ್ೀ ಹೇಳಕ ಹೇಳಕ್ ಹೋಗಬೇಡ ಕರೆಕ್ಟ್ ಆಗಿ ಮಾತಾಡುವ
ಕರೆಕ್ಟ್ ಆಗೇ ಸರ್ ಏನ್ೀ ಸರ್ ಮತ್ತ ಏನು ನಿಮ್ ಬಿಸ್ನೆಸ್ ಬಗ್ಗೆ ಏನ ಹೇಳ್ತಿರಿ ಸರ್ ನಮಗನು
ಯಾವದ್ ಬಿಸ್ನೆಸ್ ಮಾಡ್ತೀರಾ ಬಿಸ್ನೆಸ್ ಬಿಸ್ನೆಸ್ ಅಂತೀರಾ ಯಾವಾಗಾದ್ೂನು ಇಲ್ಲಾಂದ್ರೆ ಒಂದ ಕೆಲ್ಸ ಮಾಡಿ ಇಲ್ಲಿ ಎಸ್ ಬಿ ಐ ಎಲ್ಲಾ ಇಲ್ಲ ಹ ಅದು ಆಗ್ಲಿಕ್ಕಂದ್ರೆ ನೀವು ಪಾರ್ಟ್ ಟೈಮ್ ಜಾಬ್ ಮಾಡುವುದು
ಪಾರ್ಟ್ ಟೈಮ್ ಜಾ ಅದು ಯಾವ್ ತರದ ಜಾಬ್ ಸರ್ ಅದು
ಹ ಸ್ವಿಗ್ಗಿ ಡೆಲಿವರಿ ಇರ್ತೈತಿ ಅಲ್ಲ
ಹಾ
ಅದ್ರಲ್ಲಿ ಕೆಲ್ಸ ಮಾಡ್ತೀರಾ
ಅದ್ರಲ್ಲಿ ಕೆಲ್ಸ ಮಾಡದ ಹೆಂಗ ಸರ್ ಅದ್ರ ಸಂಬಳ ಹೆಂಗಿರುತ್ತೆ
ಅದು ಒಂದು ಡಿಲಿವರಿ ಮಾಡಿದ್ರ ಹೆಂಗೈತಿ ಗೊತ್ತಾ
ಹ್ಮ್ ಒಂದ ಡಿಲಿವರಿ ಮಾಡಿದ್ರೆ ಇಪ್ಪತ್ತು ರೂಪಾಯಿ ನಮ್ಗ ಉಳತೆೆ ಅಂದ್ರೆ ಸರ ಅ ಅಂದ್ರೆ ಸರ ನಾವು ಈ ಒಂದು ಡಿಲಿವರಿ ಮಾಡಕ್ಕೆ ಹ ಕಿಲೋಮಟರ್ ಇಪ್ಪ ಕಿೋಮೀರ್ ಒಂದೇ ಇಪ್ಪತ್ತು ರೂಾಯ ತಗೊಂಡ ಏನ್ ಮಾಡಬೇಕ ಸರ್
ಇಲ್ಲ ಎಲ್ಲಾ ನಮ್ ಕಡೆ ಈ ಕಡೆ ಬೇರೆ ನಮ್ ನಮ್ ಕಡೆ ಪೆಟ್ರೋಲ್ ಗಟ್ರೋಲ್ ಎಲ್ಲಾ ನಮ್ದು
ಪೆಟ್ರೋಲ್ ಅದುಲ್ಲಾ ನಿಮ್ದು ಒಂದು್ ಲೀರ್ಂದ ಇಪ್ಪತ್ತು ರೂಪಾಯಿ ಐ ಅಂದ್ರೆ ಒಂದ್ ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ಲಲರ್ ಕೊಡ್ತೀರಾ ಕೊಡಲ್ವ
ಕೊಡ್ತೀವಿ ಅರನ್ಸಿ ಇಪ್ಪತ್ರರ ಮ್ಯಾಾಗ ಆಗುತ್ತೆ
ಅದ ಮೇಾಮ್ ಇಪ್ಪತ್ತ ರ ಮ್ಯಾಗ ಆಗುತ್ತೆ ಒಂದ್ ದಿನಕ್ಕೆ ಡೆಲಿವರಿ ಅಂದೆ ಒಂದಿನಕ್ಕೆ ನಾಕ್ೂ ರಪಾಯಿ ಪೇಮೆಂಟ್
ಹಾ ನಾಕ್ನೂರು ರೂಪಾಯಿ ಒಂದ್ಿನ ಅಲ್ಲ ಪಾನಿ ಎರಡ್ ತಾಸಲ್ಲಿ ಮಾಡ್ಕೊಂಡು ಹೋಗೋದಲ್ಲಾ ಪಾರ್ಟ್ ಟೈಮ್ ಜಾಬ್ ಅಂತಾರೆ ಆಗ್ತದೆ ನಂಬಲ್ಲಿಿ ನೋಡೋ ಎರಡ್ ಕಿಲೋಮೀಟ್ರರ್ ಒಂದ್ ಕಿಲೋಮೀಟ್ರ ಕಿಲೋಮೀಟ್ರ ಒಳಗ ಇರ್ತಾವ
ಒಂದ ಟೂ ಕಿಲೋಮೀಟರ್ ಅರೌಂಡ್ ಇರುತ್ತೆ ಸರ
ಹಾ ಅರೌಂಡ್ ಇರ್ತಾವ
ಹ್ಮ
ಹಾ
ಒಂದು ಟೂ ಕಿಲೋಮೀಟರ್ ಅರೌ್ ಇದ್ರೆ ಅದು ಎಲ್ಲಾ ಪೆಟ್ರೋಲ್ ಎಲ್ಲ ನಿಮ್ದೇ ಇರುತ್ತೆ ಆದ್ರೆ ಪೇಮೆಂಟ್ ಒಂದು ಡೆಲವರಿಗೆ ಇಪ್ಪತ್ತು ರೂಪಾಯಿ
ಹಾ ನಿಮ್ಗೆ
ಹಾ ಈ ಸರ್ ಕಂಪನಿ ಜಾಯಿನ್ ಆಗ್ಬೇಕ ಯ್ರೆ ನಮ್ೈ ಇರ್ಬೇಕ ಯವುದು ಬೈಕ್ ನೀವೇ ಕೊಡ್ೀರಾ
ಇಲ್ಲ ಬೈಕ್ ನೀವು ತಗಂಬರ್ವಾಗಪ್ಪಾ
ಬೈಕ್ ನಾವವು ತೊಂಬರ್ಬೇಕು
ಇಲ್ಲಾಂದ್ರೆ ಹೆಂಗಾಗುತ್ತೆ ಎಲ್ಲ ನಿಮ್ ಕಡೆ ಈಗ ನಾವ್ ಬೈಕ್ ಕೊಟ್ಟುಂದ್ರೆ ಏನ್ ಮಾಡ್ತರ್ ಗೊತ್ತ ನೀವು ಯಾವ್ದದು ಜಂಪ್ ನೋಡಲ್ಲ ಯಾವ್ದದು ಗಾಡಿ ನೋಡಲ್ಲ ಸರಾ ಧನ್ ಧನ್ ಧನ್ ಧನ್ ಮಾಡ್ಕೊತ ಬಿಡ ಒಲ್ ಜಾತ್ರೆ ಮಾಡ್ಬಿಡ್ತಿೀರಿ ನಮ್ ಬೈಕ್ಗೆ ಅದಕ್ಲೆೇ ನಿಮ್ ಬೈಕ್ ಇರ್ತದ್ರೆ ನೀವು ಇಲ್ಲಪ್ಪಾ ಹಾಗೆ ಬರಲ್ಲ ನಮ್ಮ ಅಲ್ಲಿ ನಾವು ಬೈಕ್ ಕೊಡ್ಲಕ್ಕೆ ಬರಲ್ಲ
ಇಲ್ಲ ನಿಮ್ ಖುಷಿಗ ದೋಸ್ತ ಅಂತ ತಿಳ್ಕೊಂಡ್ ಕೊಡ್ರಿ ಸರ್
ಸರ್ ಹಂಗ ಬರಲ್ ಸರ್ ಬಂದ್ರೆ ನಾವವು ಹೇಳ್ತೀವಿ ಈಗ ಹೇಳಿಲ್ಲ ನಾವು ನಾವು ಪೆಟ್ರೋಲ್ ನವು ಕೊಡ್ಲಾ ಆತಿವಿ ಅರ್ಧೈಕ್ ಪ್ಲಸ್ ಪಾಯಿಂಟ್ ಗಾಡಿಿನವು ಕೊಡ್ತೀವಿ ಪೆಟ್ರೋಲ್ ನೀವ್ಕ ಕೊಡ್ತೀರಾ
ಆಯ್ತು ಸ ಅಷ್ಟೇ ಮಾಡಂತವ್ರರು ಸರ್ ಗಾಡಿ ಕೊಡ್ರರಿಿ ಬರ ಸಾಕ್ರಿ ಸರ್
ಆಯ್ತಾಯ್ತು ಅಾಡಿ ಕೊಡ್ತಿತ್ತು ಅವ್ರಪ್ಪಾ
ಯಾವಾಗ ಬರಂ ಸರ್ ಅದಿಗೆ
ಯಾವಾಗ್ ಬರ್ತೀರಿೀ ನಮ್ ಕಂಪ್ನಿಗೆ ಯಾವಾಗ ಜಾಯಿನ್ ಆಗ್ತಿೀರಿ ನೀ
ಎದ ಬರ್ಲಿದೆ ಸರ್
ಶಾವ ಈಗ
ಹ್ಮ್
ಈಗ ರಾತ್ರಿ ಆಗೈತಲ್ಲ
ರಾತ್ರಿ ಆದ್ರೆ ಏನಾದ ಸರ್ ಬಸ್ಗಳ ಅದಾವ್ರ ಶಾಪೂರ್ಗ
ಆಯ್ತು ಬರ್ರ ಬರ್ರ ಆರಾಮಸೆ ಬರ್ರ
ಬರಾಮ್ರರಿ
ಹಾ ಬನ್್ರರಿ ಬನ್್ರರಿ ಮತ್ತೆ ನಿಮ್ಮ್ ಊರಲ್ಲಿ ಅವರು ಎಲ್ಲಾ ಇಲ್ಲ ನೀ್ರಲ್ಲಿ ಮೋರ ಮ ಇದಲ್ಲಾ ಅದು ಎಲ್ಲಾ
ಮೂೋರಾಮ ನೋಡ್ಕೋ ್ ಸ ರೀ ತಣ್ಣಗ ಅದ ಏನು ಇಲ್ರರಿ ಸೌಂಡೇ ಬರ ಆತ್ತಲ್ರರಿ
ಊಟ್ಟ ಸೌಂಡ್ ಇಲ್ಲ ನಿಮ್ಮ್ ಊರಲ್ಲಿ ನಮ್ ಕಡೆ ನೋಡು ಬರೇ ದನ್ ದನ್ ದನ್ ಅವಾಜೆ ಬರ್ತಿದ್ದೆ
ಇಲ್ಲಿ ಏನು ಇಲ್ಲಿ ನೋಡ್ರಿ ಇಲ್ಲಿ
ಎಲ್ಲಾ ತಣ್ಣಂಗ ಐತೆ
ಹಾ ತ್ಣ ಯಾದ ರಪಲ್
ನಾಕ್ ಗಂಟೆ ಅಲ್ಲ ಏನು ಚಂದ್ಪೀರ್ದಾರ್ ಅದು ಹದ್ತಾರೆ ಏನು ಅವವಾಜ ಇಿಲ್ಲ
ಹ್ಮ್ ಏನ ಇಲ್ ನೋಡ್ರಿ
ಏನಿಲ್ಲ
ಏನಿಲ್ರರಿ ಇಲ್ಲೆಲ್ಲಾ ದೇವ್ರ ಕಡೆ ಕಡೆ ಆಗ್ಬಿಟ ಇವರ್ಸ ಫುಲ್ ಮಜಾ ಮಜಾ ರೀ
ಮಜಾ ಮಜಾ ರ ಆದ ಅದೇ ಮಜಾ ನೋಡ್ಬೇಕಂತ ನಾವ್ ಬರ್ಬೇಕ ಅಂದಿದೀರಿ ಏನ್ ಮಾಡ್ತಿರಿ ನಮ್ ಕಾಲೇಜು ಹಾಸ್ಟೆಲ್ಲ್
ಹತಾ ಹ್ಮ್ ಇಲ್ ನೋಡ್ರಿ ಚ ಬೆದರಗಾದಾಗ ಒಂದು್ ಹವಲು ನಡೆದ್ರಿ ಆ ಇಲ್ಲಿ ಇ ಚಾನ್ಪೇದವರ್ಗದಾಗ ಒ್ ಅವವಲ್ಲ ರೀ ಚಾನ್ಸನ್ನ್ಣದವರ್ಗದಾಗ ಒಂದ ಅವಲ್ಲರಿ ಇಲ್ಲಿ ಮಸೀಟಿ ಬಳಿ ಒಂದ್ ಅವವಲ್ಲ ರೀ ಮೂರ್ ತಂಡಗಾರಿ ಹೊಸ
ನಾಲ್ಕು
ಮೂರ್ ಮೂರ್ ತಂಡ ಯವರು ಮೂರ
ಮೂರ್ ತಂಡ ಆಗೈತಿ
ಹಾ ರೀ
ಎಲ್ಲಾ ವಜ್ಜಾಯತಿ ಬಿಡ್ರಪ್ಪಾ
ಹಾ ಫುಲ್ ಏನ್ ಮೂರ್ ತಂಡ ಆಗ್ಯಾವ್ರಿ ಈ ವರ್ಷ ಏನ್ ಸದಿಲ್ರಿ
ಸಜ್ಜಲಾ
ಹ್ಮ ಮಾರಾಯಣ ಪೂರ್ಣಿ ಮನೆ ಯಾರ ಹ ಹೌದ್ರಿ ಹ್ಮ ಸರ ಮತ್ತೆ ನಿಮ್ ಬಗ್ಗೆ ನಿಮ್ಮ್ ಹತ್ರ ಮರಾಮ್ ಹಂಗಿದೆ ಸರ.
ಆಯ್ತ್ವ್ರೀ ನಮ್ ಕಡೆ ಸರಿಯಾಗಿ ತೆ ನಂದು ನಮ್ಗೆ ಪಿ ಎಂ ಮೋದಿ ಅವರು ಫೋನ್ ಹಸ್ಲ ಆತಾರೆ ಆಮೇಲೆ ಹಸ್ತೇನೆ ನಿಮ್ಗೆ
ಹೌದ್ರಿ ಪಿ ಎಂ ಮೋದಿ ಅವ್ರತೆ ೋನ್ಲತಾರೆ ಅವ್ರ ಜೊತೆ ಮಾತಾಡ್ತೀರಿ ಅನ್ಸರ್ ನೀವು. ಹಾ ಸರ ಯ ರೀ ಸರ
ನಿಮ್ಗೆ ಆಮೇಲೆ ಫೋನ್ ಅಸ್ತೆ
ಸರಿ ಸರಿ ಸರಿ ಸರಿ ಬಾಯ್ ಬಾಯ್